ಹಲೋ ಹಲೋ
ಹಲೋ
ಹಾ ಅವ ಆರಾಮದ ಆ
ಹಾ ಆರಾಮಿದ್ದೀರಿ ನೋಡ್ ನೀವ್ ಆರಾಮಿದ್ದೀರಾ
ಹಾ ನಾನ್ ಆರಾಮೇ ನೋಡವಿ ಏನ ಊಟ ಆಯ್ತಾ ಏನಪಿ
ಹಾ ಊಟ ಇಲ್ಲ ನೋಡ್ರಿ ಸಂಗೆೆ ಮಲ್ಗಿದ್ವಿ ನಿಮ್ದು
ನಮ್ದು ಈಗ್ ಪೂಜೆ ಈಗ ಅಡ್ಗೆ ಆಯ್ತಪಿ ಮಾಡ್ಬೇಕ ಏನಾಗಿತ್ತ ಅಡ್ಗೆ
ಅಡಗೆ ಅನ್ನ ಹೆಸರು ಕಾ ಸಾರಿದೆ ನೋಡ್ರಂತ
ಹ್ಮ್ ನಮ್ದು ಕಖಾರ್ ಉಣ್ಮೆ ಎಲ್ಲಾ ಇವತ್ ಸ್ವಲ್ಪ ಸಚ್ಕ ಮಾಡಿ ಆಲೂಗಡ್ಡೆ ಪಲ್ಯ ಅನ್ನ ಮಾಡಿ ಇದು ಶಂಖಿ ಕರ್ದಿದ್ದೆ ನೋಡ್ರಿ ಕಾನೋಡ್ವಿ ನಿಮ್ಮಲ್ಲಿ ಅಡ್ಗೆ ಮಾಡಲ್ವ ಅ ಹ
ಇಲ್ಲ ಇಲ್ಲ ನಮ್ಮಲ್ಲೇನ ಹೊಣ್ಮೆದ ಏನ ಅಷ್ಟಲೇನ ಇದು ಮಾಡದ ನಾವು ಹಬ್ಬಗಳಷ್ಟೇ
ಹಾ ಹಾ ಹಾ ನಮ್ಮಲ್ಲಿ ಇವತ್ತು ಕಾರ್ ಹುಣ್ವೆ ಎಾ ಹಬ್ಬಗಳು ಕರ್ಕೊಂಡ್ ಬರೋ ಹುಣ್ವೆ ಎಲ್ಲಾ ಇದು ಹಂಗಾಗಿಒಂದ್ ಸ್ವಲ್ಪಸ ಮಾಡಿ ಎಡಿ ಹಿಡಿದಿದ್ವಿ ಇನ್ನಿನ್ ಪಂಚಮಿ ಹಬ್ಬಾನ ಸ್ಟಾರ್ಟ್ ಅಲ್ಲಿ ಇನ್ನಕ್ಕ ಈಗ ಕುರ್ಸತ್ತಿರಲ್ಲ ಎದ ಕುೂಪರ್ಸತಿ ನಮ್ ಬರೀ ಅಡ್ಗ ಮನ್ಯಾಗ ಹಬ್ಬದ್ರ ತಯಾರಿ ಅಡ್ಗಿ ಮನ್ಯಾಗ ಅಡ್ಗಿ ಯ ಅದು ಇದು ಇದನ್ನ ಮಾಡೋದ್ ನೋಡ್ರಿ ನು
ಹಾ ಹಾಬುಗಳು ಬಂದ್ರನೆ ಹಂಗಲ್ಲ
ಅದೇ ನೋಡ್ರಿ ಮತ್ತೆ ಪಂಚಮಿ ಹಬ್ಬಕ್ಕೆ ಏನ್ ಕ್ಲೀನ್ ಮಾಡ್ಬೇಕಾ ಏನ್ ಮಾಡ್ಬೇಕ್ರಿ
ಅಯ್ಯೋ ಪಂಚ್ಮಿ ಈಗ ಬಂತರಾ ನೆಕ್ಸ್ಟ್ ಆಷಾಢ ಮುಗೀತಾ ಬಂದಾಗ ಮಾಡ್ಬೇಕ ಆಷಡ ಎಂಡಿಂಗ್ ಬರ್ತಾ ಬರ್ತ
ಹ್ಮ
ಪಂಚ್ಮೆಂ ಸಿಂಪಲ್ ಕಲಪಟ್ಟ ಶುಕ್ರಗರೆ
ನೆ ನೀ ರೂಮಿಂದ ಅಲ್ಲ ಅಪ್ಪಿ ಒಂದ್ ಸ್ವಲ್ಪ ಅಪಾ ಎದ ಮಾತಾಡಲ್ಲ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಗತ್ತೆ ನಿಮ ಕಡೆ
ಹಾ ಈಗ
ಹ ಈಗಷ್ಟಿಲ್ಲ ನಮ್ದು ಇದು ನಾವು ಶುಕ್ರಗೌರಿ ಪೂಜೆ ಏನ್ ಮಾಡವಿ ಮಾಡಲ್ಲ ಶುಕ್ರ ಗೌರಿ ಮಂಗಳ ಗೌರಿ ಪರಮಾಲಕ್ಷ್ಮಿ ಮಾಡ್ತೇನಿ ಶ್ರಾವಣಕ್ಕೇನ ಮನೆ ಕ್ಲೀನ್ ಮಾಡ್ಬೇಕಕ್ ಆಕ್ಚುಲಿ ಗಣಪ ಇಡ್ತೇವಲ್ಲಾ ನಾವು ಗಣಪತಿಗ ಮಾಡಿದ್ರ ಆಯ್ತು ಅಂತೇಳಿ ನಮ್ಮನ್ನು ನಾವು ಮಾಡೋದು ದಸರಾ ಟೈಮ್ಳಗೆ ಇಟ್ ಈಗ ಪಂಚಮಿಗೆ ಅಷ್ಟೇ ಮೇಲ್ ಮೇಲ್ ಇದ್ಮ ಹಾಸಿಗೆ ಅಷ್ಟೇ ಇದ್ ಮಾಡ್ಕೋಬೇಕ ನೀವು ಫಸ್ನವರಣ ಹಾಲ್ ಹಾಕೋದ
ಹಾ ನಾವು ಯಾವಾಗ ಹಬ್ಬದೊಳಗೆ ಹಬ್ಬ ಬಟ್ ನಾವು ಪಂಚಮಿಗ್ ಉುಂಡೆ ಎಲ್ಲ ಏನ್ ಕಟ್ಟಲ್ಲ ಜಾಸ್ತಿ ತಂಬಿಟ್ಟು ಇದು ಎಲ್ ತಂಬಿಟ್ಟು ಆಮೇಲೆ ಇದು ಆ ತಂಬಿಟ್ಗಳಷ್ಟೆ ಮಾಡಿ ಹೋಳ್ಗೆ ಮಾಡಿ ಎಡಿ ಮಾಡ್ತೇವಿ
ಒಂದೊಂದ್ ಕಡೆ ಒಂದೊಂದ್ ತರ ಪದ್ದತಿ ನೋಡ್ರಿ ನಮ್ಮಲ್ ಹೋಳ್ಗಿ ಎಲ್ಲ ಇಲ್ಲಾ ಪಂಚಮಿ ದಿವಸ ನ ಇದು ಕಡ್ಲಿ ಕಾಳು ಮತ್ತೆ ಗೋಧಿ ಹುರಿದ್ ಬಿಟ್ಟು ಅದನ್ನ ಮಿಕ್ಸಿ ಹಾಕಸ್ತೇವೆ ಗಿರಣಿಗೆ ಹಾಕ್ಸ್ಕ ಬರ್ತೇವೆ ಅದನ್ನೇ ಇದು ಬೆಲ್ಲದ ಪಾಕ ಮಾಡಿ ಉಂಡೆ ಮಾಡಿ ಕಟ್ಟಿ ಅದಕ್ಕೆ ಕಡಲ ಕಾಳು ಸುಳಿ ಮತ್ತುತ್ತ ಮತ್ತೆ ಒಂದ್ ಸ್ವಲ್ಪರ್ಜೂರ ಹಳ್ಳು ಆಮೇಲೆ ಬಟಾಣಿಕಾ ಪಲ್ಯ ಮಾಡಿ ನಡಿ ನಾಗಪ್ಪನ ಮಣ್ಣ ತೊಂಬರ್ತೇವ ನಾವು ಇದು ರೆಡಿ ನಾಗಪ್ಪ ಮೂರ್ತಿ ತೊರ್ತೇವಿ ಆ ಮೂರ್ತಿ ತೊಂದ್ ಮೂರ್ ಹತಿನ ದೋಣಿ ಅಂತದ್ ಮಾಡ್ತೇವೆ ಮಣ್ಣ್ ತೊಂಬಂದ ಏರಿ ಮಣ್ಣ ತಗೊ್ ಬಂದ್ ಮಣ್ಣ ತಗೊಂಡ್ ಬಂದು ಅದನ್ನ ದೋಣಿ ಟೈಪ್ ಮಾಡಿ ಎರಡು ನಾಗಪ್ಪನ ಮೂರ್ತಿನ ಮಣ್ಣು ಇ. ದೋಣಿ ಏನ್ ಮಾಡಿರ್ತೇವಲ್ಲ ಅದು. ದೋಣಿ ಒಂದ್ ಸ್ಟೀಲನ್ ತಾಟ್ಟೆ ಒಳಗಿಟ್ಟ ನಾವು ಹಾಲದು ಹಾಕೋದಿಲ್ಲ. ಪೂಜೆ ಎಲ್ಲಾ ಮಾಡೋದ್ ಸೇಮಾ ಅಂದ್ರೆ ನಮ್ಮಲ್ಲಿ ನಾವ್ ಈ ತರ ದೋಣಿ ಅದು ಮಾಡಿ ನಗಪ್ಪುನ ದೋಣಿ ಒಳಗಡೆ ಕೂರ್ಸಿ ಹಾಲಾಕು ಜೋಡಿ ನಗಪ್ಪ
ಹಾ ಅದೇ ಅದೇ ಅ
ಹ್ಮ್ ನಮ್ಮದ ಈ ತರ ಮರ್ ಹ್ಮ್ ಒಬ್ಬೊಬ್ರು ಬೆಳ್ಳಿ ಮೂರ್ತಿಯದು ಹಿಂಗಿಟ್ಟು ಪೂಜಾ ಮಾಡ್ತಾರ ನಾವ್ ಇ
ಹಾ ಇಲ್ಲ ನಾವು ಬೆಳ್ಳಿ ಮೂೂರ್ತಿ ಬೆಳ್ಳಿ ಮೂರ್ತಿ ಮನೆ ಒಳಗಿತ್ತು ಒಂದಿನ ಇದಐನ್ ಮಾಡಿ ಒಳ ಒಳಗ ಹೊರಾಗ ಒಳಗ ಹಾಕದ ಹಾಲ್ ಅಂತಂದ ಅದನ್ನ ಬಿಟ್ಟು ಮಾಡ್ತೀವಿ ತಿರುಗ್ ದಿನ ಏನ್ ಮಾಡ್ತತಿವ ಅಂದ್ರೆ ಹೊರಗಡೆ ಹೋಗಿ ಗಕಾಗ ಮುಂದೆ ಹಾಲ ಹಾಕಿ ಕರ್ಚಿಕಾಯಿ ಇಲ್ಲಾ ಹೋಳ್ಗೆ ಮಾಡಿರ್ದ್ವಲ್ಲ ಅದನ್ನ ಎಡಿ ಮಾಡ್ಬಿಟ್ಟು.
ಹ್ಮ್ ಮರ್ದ. ನಮ್ಮಲ್ಲಿ ನಾವು ಮರ್ಪಂಚಮಿ ಅಂತ ಹೇಳಿ ಮತ್ತೆ ಕುಚ್ಗಡ್ಬು ಅದು ಮಾಡಿ ಮಾಡ್ತೀವಿ.
ಹಾ ಅದೇ ಅದೇ ನಮ್ದು ಮರಪಂಚಮಿನೇ ಮೊದಲನೇ ದಿನ ಹಾಕಿ ಆತರ ಮಾಡ.
ಹ್ಮ್. ಎರಡನೇ ದಿವ್ಸ ಏನ್ ಅದೇಏನ್ ದೇವ್ರ ಜಗಲೀ ಮೇಲೆ ಏನ್ ಇರ್ತತಿ ದೇವ್ರದು ಏನ್ ಇರ್ತ. ಅದೇಏನ್ ದೇವರು ಇರ್ತೇತಿ ಅದ್ರ ಮೇ. ಇಲ್ಲ ಮತ್ತ ಮೇಲ ಒಂದ್ ಸ್ವಲ್ಪ ಫ್ರೆಶ್ ಹೂ ಅದು ಏರಿಸಿ ಪೂಜೆ ಮಾಡ್ತ. ಸಣ್ಣವರ್ ಇದ್ದಾಗ ನಮ್ ಕಡೆ ಚೆನ್ನಾಗಿತ್ತಪ್ಪ ನಾವ್ ಪಪಂಚಮಿ ಬಂತಂತಂದ್ರೆ. ಆಹ ಈ ಕಡ್ಲಿ ಹಿಟ್ಟಿನ ಉಂಡಿ ಆಮೇಲೆ ಶೇಂಗಾ. ಉಂಡಿ ಎಳ್ಳಿನ ಉಂಡಿ ಮತ್ತೆ ಚುಮರಿ ಉಂಡಿ ಇವೆಲ್ಲಾ ಮಾಡ. ಕೊಡ್ತಿದ್ರು ಮತ್ ಜೋಕಾಲಿ ಕಟ್ತಿದ್ರು ನಮ್ಮ್ ಮನೆ. ಆಮೇಲೆ ಇದು ಕೊಬ್ಬರಿ ಬಟ್ಲ ಮಾಡ್ಕೊಡ್ತಿದ್ರ ನಮ್ ಅಜ್ಜಿ ಅವೆಲ್ಲಾ ಎಷ್ಟ. ಅಷ್ಟು ನೆನಪು ಈಗ ನಾವು ನಮ್ಮ ಮಕ್ಳಿಗೆ ಮಾಡ್ಕೊಳೋದು ನೆನಪೇ ಆಗಲ್ಲ. ಹೌಬರ ಹಾ ನಾಗಪ್ಪಗ್ ಹಾಲ ಹಾಕ್ಬೇಕಕ್ ಇಷ್ಟ ಹೇಳ್ತೆೇವು.
ಅಯ್ಯೋ ಈಗ ಯಾರಾದ್ರೂ ಕೊಬ್ರಿ ಬಾಟ್ಲಾ ಮಾಡ್ಕೊಟ್ಟ. ಅದು ಮಾಡ್ಕೊಟ್ಟು ತಿನ್ ತಿನ್ನೇ ಖಾಲಿ ಮಾಡ್ಬಿಡ್ತಾರ ಅವ್ರು ಆಡಸ್ಕ ತಿನ್ನೋದೇ ಖಾಲಿ.
ಅದೇ ಒಂದೊಂದ ಮಕ್ಳು ಇಷ್ಟಪಟ್ಟ ತಿಂತಾರಪ್ಪಿ ಇನ್ನೊ ಇನ್ನೊ ಮಕ್ಳು ತಿನ್ನೋದಿಲ್ಲ ನನ್. ನಾನ್ ಅದೇ ನೆನಪ ಮಾಡ್ಕೊಂಡು ನಾವ್ ಸಣ್ಣವರ್ ಇದ್ದಾಗ ಎಲ್ಲಾ ಜೋಕಾಲಿ ಆಟ ಆಡ್ತಿದ್ವಲ್ಲಾ ಪಂಚ. ಬಂತಂದ್ರೆ ಅಂತೇಳಿ. ಆ ನೆನಪು ಮಾಡ್ಕೊತಾ ಇದ್ದೆ ಪಂಚಮಿ ಮುಗ್ಯೋದ್ ಪುರುಷ. ಗತ್ತಲ್ಲಾ ಪಂಚಮಿ ಹತ್ತಲ್ಲಿ ನೀವು ಇದು ನಾನ್ ವೆಜ್ ಅಲ್ಲಿ ಬಿಡ್ತೀರ ಅನ್ಸತ್ತ.
ಹಾ ನಾವು ಒಂದ್ ತಿಂಗ್ಗಳು ಈಗ ಪಂಚಮಿ ಏನ್ ಸ್ಟಾರ್ಟ್ ಆಗತ್ತಲ್ಲ. ಶ್ರಾವಣ ಚಾಲೂ ಆಗುತ್ತಲ್ಲ ಅವವಾಗಿಂದ ಗಣಪತಿ ಹಬ್ಬ ಬ ಬಂದ ಹೋಗೋತನಾನು ಮುಟ್ಟಲ್ಲ. ನಮ್ದು ಐದಿನ ಇಡ್ತೆವಲ್ಲ ಹ ಗಣಪ್ಪ ಬಂದೋಗ ತಾನಾ ನಾನ್ವೆಗ್ ಅಂಡೆ ಸಹಿತಾ ಮುಟ್ಟಲ್ಲಾ.
ಹ ನಾವು ಮುಟ್ಟೋದಿಲ್ಲ ಅಪ್ಪಿ ಮನೇಲಿ ಒಟ್ಟ ಮಾಡೋದಿಲ್ಲ ನಮ್ಮಲ್ಲಿ ಒಂದ್ಸರಿ. ಪಂಚಮಿ ಹಬ್ಬ ಮಾಡ ಆದ್ಮೇಲೆ ಒಮ್ಮೆ ನಮ್ಮ. ಚಿಕ್ಕಮ್ಮ ಏನೋ ಏನೋ ಮಾಡಿದ್ರಂತೆ ಒಲೆ ಮೇಲೆ ಅಂದ್ರೆ ಇನ್ನು ಶ್ರಾವಣ ಮುಗ. ದ್ರ ಒಳಗೇನ ಏನ್ ತತ್ತಿನ ಏನ ಆಮ್ಲೆಟ್ ಅದು ಮಾಡಿದ್ರಂತೆ ಅದು ಒಲಿ ಮೇಲೆ. ಚೇಳ ಕಾಣಸ್ಕೊಂಡಿತ್ತಂತೆ.
ಹಾ ಹಾ ಹಾ ಹಾ.
ಹಂಗಾಗಿ ನಮ್ಮ್ನೇಲಿ ಒಟ್ಟ ಮಾಡಂಗಿಲ್ಲಪ್ಪ ಅದೊಂದು ಪಾಲಸ್ತಾರ್ ಪಂಚಮಿ ಹಬ್ಬದಾಗಿಂದಾನೂ. ಆ ಏನ ನಾಗಪ್ಪನಮ್ಮಾಸ್ಯ ಅಲ್ಲಿಂದ ಹಿಡಿದು. ಸೀದಾ ಗಣಪತಿ ಬಂದ್ ಹೋಗ ಮುಟ್ಟಾನು ನಮ್ಮ್ ಮನೇಲಿ ನಾವ್ ಏನು ತಿನ್ನೋದಿಲ್ಲ.
ಹಾ ನಾವ ಅಷ್ಟಪಾ.
ಹ್ಮ್ ಗಣಪ ಜೋರ ನಿಮ್ಮಲ್ ಮತ್ತೆ.
ಹಾ ಗಣಪ ಜೋರು ಆಮೇಲೆ ದಸರಾ ಜೋರು ನಮ್ಮಲ್ಲೇ. ಒಂಬತ್ತು ದಿನಾನೂ ದೀಪ ಹಾಕರ್ತೀವಲ್ಲಾ ಒಂಬತ್ ದಿನಾನೂ ದೀಪ ಇರುತ್ತೆ ಘಟ್ಟ ಇರುತ್ತೆ
ಹ್ಮ್ ದಸರಾ ಜೋರ್ ದಸರಾದಲ್ಲಿ ನಮ್ದು ಹಬ್ಬದಕಿಂತನು ಕ್ಲೀನಿಂಗ್ ಜೋರ್ ನ. ಇ ನಮ್ಮಲ್ಲಿ.
ಹಾ ಅದೇ ಅದೇ ಹ ಈಗ ಹ ಈಗ ಶ್ರಾವಣಕ್ ಮಾಡ. ಲ್ಲರೂ ದಸರಾ ಜೋರು ಮಾಡ್ತಾರಲ್ಲಾ.
ದಸರಾದ ಅಲ್ಲಿ ಮಾಡ್ತಿ. ಪ್ಪಿ ನಾವು ಗಣಪತಿ ಈ ಸರಿ ಹೆಂಗ್ ಮಾಡ್ಬೇಕ ಅನ್ಕೊಂಡೇವ ಅಂದ್ರೆ ಗಣಪತಿ ಹಬ್ಬದಲ್ಲಿ. ಗಣಪತಿ ನಮ್ಮಂದಿ ಮೂರ್ ಐದ್ ದಿನ ಇರ್ತಾನ ಇವತ್ ನಂತೆ ಗಣಪತಿ. ಬಂದ ಅಂತಂದ್ರೆ ಗುದ್ಗುನ್ ಹುಗ್ಗಿ ಅಂತೇಳಿ ಮಾಡ್ತಾರ ನಮ್ಮಲ್ಲಿ. ಗುುದ್ಗುನ್ ಹೋಗಿ ಮಾಡಿ ಬದ್ನಿ ಪಲ್ಯ ಮತ್ತ ಅದೇ ಸಂಡಗ ಅನ್ನ ಸಾರು ಕೋಸಂಬರಿ ಇದೆಲ್ಲಾ ಮಾಡಿ ನೈವೇದ್ಯ ಮಾಡಿರ್ತೇವಿ ಮತ್ತ ಇದೇ ಸೇಮ್ ಅಡ್ಗಿ ಮತ್ ಐದನೇ ದಿವ್ಸಕ್ ಮಾಡ್ತೇವಿ ಎರಡನೇ ದಿನ ಇಲಿ ವಾರ ಅಂತ ಅಂತೇಳಿ ಇಲ್ಲಿ ಇಲ್ಲಿಗ್ ನೈವೇದ್ಯ ಮಾಡಕ ಕಡುಬು ಎಲ್ಲಾ ಮಾಡಿರ್ತೇವಿ
ಹಾ ಹಾ ಹಾ
ರೊಟ್ಟಿ ಮಾಡಿ ಎಡ ಕೊಡ್ತೇ ರೊಟ್ಟಿ ಪಲ್ಯ ಏನ್ ಅಡಗೆ ಮಾಡಿರ್ತೇವರು ಒಂದ ದಿನ ರೊಟ್ಟಿ ಟ್ಟಿ ಪುಂಡಿ ಪಲ್ಯ ಮಾಡತ್ತ ಅಂದ್ರೆ ಪುಂಡಿ ಪಲ್ಯ ಎಡಿ ಹಿಡಿತೇವಿ ಇನ್ನೊಂದ ದಿವ್ಸ ಅನ್ನ ಸಾರು ಏನಾದ್ರು ಒಂದ್ ಸ್ವಲ್ಪ ಶಿರಾ ಅದು ಈ ತರದ್ ಮಾಡಿ ಇ ಮಾಡ್ತೇವಿ
ನಿಮ್ ಕಡೆ ಮೊದ್ಲೆ ಅಡ್ಗ ಜಾಸ್ತಿ ಹಬ್ಗಳಗಂರು ಇನ್ನುೂ ಜಾಸ್ತಿ ಅನ್ಸತ್ತಲ್ವಾ ಅಡ್ಗೆ
ಹೌದಪ್ಪಿ ಎಲ್ಲ ಬದ್ನಿಕಾಪಲ್ಯವಂತು ಕ ಎಲ್ಲದ್ರಗು ಕಾಮನ್ ಆಗೇ ಇರ್ಲ ಬ ಮ್ ನೀಿಕಪಲ್ ಕೋಸಂಬ್ರನ ಅಷ್ಟಾಗಿ ಇಷ್ಟ ಪಡಲ್ಲ ಇಲ್ಲಿ ಮತ್ ನಾನ್ ನಿನ್ನೆ ಮಾಡ್ ಮಾಡಿದ್ದೆ ನಮ್ಮ್ ಅತ್ತ ವರ್ಷ ಅದಯ್ತ ಅಂತೇಳಿ ಬಿಟ್ಟ ಎಲ್ಲಾ ಇಷ್ಟ ಪಡ್ತಿಂದ್ರು ಗಣಪತಿ ಹಬ್ಬ್ದದಲ್ಲಿ ನಾವು ಅದ್ರ ಸನಾಾರ ಸ್ವಾಮಿ ಪೂಜೆ ಅರ್ಚಿಸ್ಬೇಕಂತ ಸರಿ ಡಿಸೈಡ್ ಮಾಡೇವಿ
ಹಾ ಹಾ ಹಾ ಬರ್ತೇ ರೀ ಬರ್ತ ಬರ್ತ
ಮತ್ತ ಮೂರನೇ ದಿವ್ಸಕ್ಕೆ ಮಾಡ್ಬೇಕಂತ ಹೇಳ ಆಯ್ತಾ ಗಣಪತಿ ಹಬ್ಬದಲ್ಲಿ ಗೌರಿ ತಂಬರದು ಅಷ್ಟಮಿ ದಾರ ಅದು ಅಂತ ಹೇಳ ಅಂತಾರ ನಿಮ್ಮಲ್ಲ ಅ ಆಯ್ತಾ ಅ ಹಾ ಅಂದ್ರೆ ನಿಮ್ಮೆಲ್ಲ ಪದ್ಧತಿ ಇಲ್ಲ ಅನ್ಸ್ತತೆ ಒಬ್ಬೊಬ್ರು ಹೆಂಗ್ ಮಾಡ್ತಾರ ಅಂದ್ರೆ ಗಣಪತಿ ಹಬ್ಬದಲ್ಲಿ ಗಣಪ ಪತಿ ಆಗ ನಮ್ಮ ಅಕ್ಕ ಕಡೆ ಪದ್ಧತಿನೂ ಐತಿದ್ದು ಸೇಮ್ ನಮ್ಮ ಚಿಕ್ಕಮ್ಮನ ಮನೇಲ್ಲೂ ಈ ಪದ್ಧತಿ ಐ್ತಪೆ ಗಣಪತಿ ಹಬ್ಬ ಆಗ ಮೂರ್ ದಿವ್ಸ ಗೌರಿ ಮನಿ ಹೆಣ್ಮಕ್ಳು ಯಾರ ಇರ್ತಾರಲ್ಲ ಅವರು ಹೋಗಿ ಗಂಗೆ ತಗೊಂಡ್ ಬರ್ತಾರೆ ಗಂಗೆ ಪೂಜೆ ಮಾಡಿ ಅವ್ರಲ್ಲಾ ರೆಡಿ ಆಗಿ ಗಂಗೆ ತೊೊಂಡ್ ಬರ್ತಾರೆ ಅದನ್ನ ಒಳಗಡಿಂದ ಮನ ಇವರು ಯಾರ ಇರ್ತಾರಲ್ಲ ದೊಡ್ಡೋರು ಅವರು ಆರ್ತಿ ಮಾಡಿ ಅವ್ರಿಗೆಲ್ಲಾ ಇದ್ ಮಾಡಿ ಒಳಗ್ ಕರ್ಕೋಬೇಕು ಆಮೇಲೆ ಅಷ್ಟಮಿ ದಾರ ಅಂತೇಳಿ ತಗೊತಾರಪ್ಪಿ ಅವರು ಅಷ್ಟ್ಮಿ ದಾರ ಅಂತೇಳಿ ತಗೊಂಡು ಗೌರಿ ಕೂರ್ಸಿ ಗೌರಿ ಎಲ್ಲಾ ರೆಡಿ ಮಾಡ್ತಾರಗ ಅಂದ್ರೆ ಗಣಪತಿ ಜೊತೆಗೆ ಗೌರಿನ ಆಮೇಲೆ ರೆಡಿ ಮಾಡ್ತಾರ ಮೂರ್ನೇ ದಿವ್ಸದಿಂದ ಎಲ್ಲಾ ಬಾಳ ಚನ್ನ್ ಮಾಡಿರ್ತಾರೆ ನೋ ನಂಗ ಇರ್ತ ಗೌರಿ ಮಾತ್ರ ಅವ್ರ ಮಂಟಿ ಮನೇಲಿ ಗೌರಿ ಎಸ ಮು ಕು ಕವಾಡ ಆಮೇಲೆ ಕೈ ಕಾಲು ಆಭರಣಗಳು ಎಲ್ಲಾ ಇದಾವಪ್ಪೆ
ಹಾ ಬೇರೆ ಹಾಕ
ಹಾ ಎಲ್ಲ ಇದಪ್ಪಿ ನೆಕ್ಸ್ಟ್ ಮಂತ್ ಗುರು ಪೌರ್ಣಿಮಾ ಅಲ್ಲಾ ಗುರು ಪೌರ್ಣಿಮಾ ಪೂಜೆ ಕೂ ಅದ ಹೇಳಿ ಇದ ನಾವು ನೆಕ್ಸ್ಟ್ ಮಂತ್ ಅದೇ ನೋಡ್ಬೇಕಪ್ಪ ಬೆಂಗಳೂರು
ನಾವು ಈ ಸತಿ ಹಬ್ಬ ಸ್ವಲ್ಪ ಎಲ್ಲಾನನ ಸ್ವಲ್ಪ ದೇವರು ಬೇರೆ ತಗೊ್ ಬರೋದೈತಿ ಪಡ್ಿಗೆ ಅಂತಾರಲ್ಲ ಅದು ಚೇಂಜ್ ಮಾಡ್ ಕಕೊ್ ಬರತ್ತ ಇದೆ ಈಗ ಆಷಡದೊಳಗೆ ಯಾವಾಗಂತೂ ನೋಡ್ಕೊಂಡ್ ಹೋಗಿ ಶ್ರಾಣ ಚಾಲು ಆಗದೊಳಗೆ ಇದು ಶ್ರಾವಣ ಸ್ಥ ಆದಾಗ ಮೊದಲನೇ ವಾರದಲ್ಲಿ ಹೋಗಿ ತಂದ್ಬಿಟ್ಟು ಎಲ್ಲ ಹಬ್ಬನ್ನ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ರು
ಹ್ಮ್ ಚೆನ್ನಾಗಲತಿ ಸ್ಟಾರ್ಟ್ ಮಾಡ್ರಿ ನಮಗ ಮೊನ್ನೆ ಯಾರು ಹೇಳಿದರು ಅದಿ ಮಾಸದಲ್ಲಿ ದೇವ್ರಗ್ ಹೋಗ್ಬರ್ಬೇಕು ದೇವ್ರಗ್ ಹೋಗಬಂದ್ರೆ ಚೆನ್ನಾಗ ಅಂತೇಳಿ. ನಾವ್ ಹಂಗಾಗಿ ನಮ್ಮ ಮನೆ ದೇವ್ರ ಕಂಡ ಜ್ಯೋತಿಬಾಕ್ ಹೋಗಿ ಇರ್ಲಿಲ್ಲ ಜ್ಯೋತಿಾ ಹೋಗಿ ಬಂದ್ಬಪಿ ಜ್ಯೋತಿಬಾ ಹೋಗಿ ಬರ್ತಾ ಕೊಲ್ಲಾಪುರ್ ಮಹಾಲಕ್ಷ್ಮಿ ನೋಡ್ಕೊಂಡ ಬಂದ್ವಿ ಈಗದೇ ನೆಕ್ಸ್ಟ್ ಅಂಬಾ ಭವನಿಗೆಗ್ ಹೋಗ್ಬೇಕ ಅಂತ ಹೇಳಐತಿ ಹ ಹೆಣ್ಣ ದೇವ್ರಿಗೆ ನಮ್ ಮದ್ವೆ ಆ ಹೊಸ್ದಾಗ ಹೋಗಿದ್ವಿ ನಾವು ಅದಾದ್ಮೇಲೆ ಹೋಗಕ ಆಗಿಲ್ಲ ಅಲ್ಲಿ ಅಂಬಾಭವಾನಿ ಹೋಗಿತ್ತುು ಹಾ ತುಳ್ಜಾಪುರದ ಅಂಬಭವಾನಿ ಒಂದೇ ಅದು ದೇವರು ಹಾ ತುಳ್ಜಾಪುರಕ್ಕೆ ಹೋಗ್ಬೇಕು ಅದ ಅಲ್ಲಿ ಹೋಗಿ ಅಭಿಷೇಕ ಎಲ್ಲ ಮಾಡಿಸ್ಬೇಕ ಅಂತ ಹೇಳ ಐತಿ ಈ ಮಳೆ ಒಂದು ಹುಡುಗ ಸ್ಕೂಲ್ ಒಂದು ಂದು ಮತ್ತೆ ಹಬ್ಬ ನಮ್ಮೂ ದಿನಗೂ ಇದ್ರ ನಡುವೆ ಯಾವಾಗ. ಅಂದ್ರೆ ಇನ್ನು ಅದು ಪ್ಲಾನ್ ಕನ್ಫರ್ಮ್ ಇಲ್ಲಪ್ಪಿ ನಮ್ಮ ಆಂಟಿಯವರು ನೆಕ್ಸ್ಟ್ ಮಂತ್ ಹದ್ನಾಕು ಹದನೈದು ಮಂತ್ರಾಲಯ ಹೊಂಟಾರೆ ಅವರು ಮಂತ್ರಾಲಯಕ್ಕೆ ಹೋದ್ರ ಅಂ ಅಂತಂದ್ರೆ ಅಲ್ಲಿ ದರ್ಶನ ಅದು ಎಲ್ಲಾ ಚೆನ್ನಾಗ್ ಆಗ್ತತೆ ಬೇಗ ಆಗತ್ತ ಅವ್ರ ಜೊತಿ. ಅವ್ರಿಗೆ ಮಂತ್ರಾಲಯದಲ್ಲ ಆತು ಆಮೇಲೆ. ತುಳ್ಸಾಪುರ್ದಲ್ಲ ಆತ ಸ್ವಲ್ಪ ಗೊತ್ತಿರೋ ಜನ ಇದ ಕ್ಯು ಜಲ್ದಿ ಬಿಡಿಸತಾರ ಅದಕ್ ನಮ್ಮನ್ನು ಕರಿ ಇದಾರೆ ನಾವು ಅದೇ ನೋಡ್ಬೇಕು ಈ ಹಬ್ಬದ ತಯಾರಿನೂ ಮಾಡ್ಕೊಳೋದಿರ್ತ್ತಲ್ಲ ಅಪ್ಪಿ ಮಕ್ಕ ಸ್ಕೂಲ್ ನೋಡ್ಬೇಕಲ್ಲ ಮತ್ತ ಆಮೇಲೆ ದ ದಸರಾ ಬಂತಂದ್ರೆ ದಸರಾಕೆಲ್ಲಾ ಕ್ಲೀನಿಂಗು ಆದು ಇದು ಇದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ನಿಮ್ದಿನ್ ಒಂಬತ್ತಿನ ದೀಪ ಏನಪ್ಪಿ.
ಹಾ ನಾಂದು ಒಂಬಾತ್ತಿ ದಿನ ನಿಮ್ದು
ನಮ್ಮಲ್ಲಿ ನಾವು ಒಂದೇ ದಿವ್ಸದ ದೀಪ ಖಂಡ ಪೂಜೆ ದಿನ ದೀಪ ಹಾಕ್ತೇವ್ ನಾವು ಕಂಡ ಪೂಜಿನ ನಂದು ದೀಪ ಹಾಕಿ ಎಲ್ಲಿ ಅಂತ ಅಂದ್ರೆ ಮರ್ ದಿವ್ಸ ಬನ್ನಿ ಮುಡ್ಕೊ ಬರೋವರೆಗೂ ಅಷ್ಟೇ ದೀಪಕಾಯದು. ಮದ್ಲಿಂದ ಒಂಬತ್ ದಿನದ್ ಈಗೂ ಮಾಡ್ತಾರ ಹಳ್ಳಿ ಗಿಡ ಪೂಜೆ ಇಡಿತರ್ ಬನ್ನಿ ಗಿಡದ್ ಮರ್ ಪೂಜೆ ನಾ ಈಗ ಮದ್ವೆ ಆದ್ಮೇಲಿಂದಾನೇ ಸ್ವಲ್ಪ ಎಲ್ಲಪ್ಪಿ ಬಿಟ್ಟೆ ನಾನು ಈಗ ಮದ್ವೆ ಆ ಮಕ್ಳ ಆದ್ಮೇಲೆ ಎಲ್ಲಿ ಮಾಡಕ್ ಆಗಿಲ್ಲ.
ಹಾ ಮಕ್ಳೊಂದ್ ಸ್ವಲ್ಪ ಮಕ್ಳೊಂದ ಸ್ವಲ್ಪ ದೊಡ್ಡರಾದ್ರೆ ಮಾಡ್ಬೋದು ಸ್ವಲ್ಪ
ಅದೇ ಅದೇ ಹ್ಮ್ ಇನ್ನೊಂದೆರಡು ವರ್ಷ. ಅವ್ರಗ್ ಸ್ವಲ್ಪ ಮತ್ತೆ ತಿಳ್ವಳಿಕೆ ಬಂದ್ರು ಅಂ
ಹಾ ಅದೇ ಅದೇ ಅವ್ರ ಪಾಡಿಗೆ ಅವ್ರ ಮಲ್ಗಿದ್ರೆ ನಾವ್ ಬೇಗ ಎದ್ದ್ ಅದು ಬೆಳಿಗಿನ ಜವ ಮಾಡ
ಹೌದೌದು ಆರು ಗಂಟೆ ಒಳಗೇನೆ ಅದೇ ಅಪಿ ಆರು ಗಂಟೆ ಒಳಗೆ ಆಗ್ಬೇಕದು ಪೂಜೆ. ಹಂಗಾಗಿ ಬೇಗ ಮಾಡ್ಕೋಬೇಕ್. ಹತ್ತತ್ತ ಪೈರ್ ಬಂದಿರುತ್ತೆನೆಪಿ ಎಲ್ಲಾ. ಒಂಬತ್ತು ತರದ್ ಕಾಳು ಹಾಕಿರ್ತೀರಾ ಅದು ಮಣ್ಣಲ್ಲಿ ನೀವು. ಹೆಂಗೆ ಇದ ಮಾಡ್ತರಿ ಒಂಬತ್
ಅಂದ್ರೆ ಅವು ನ ನವಧಾನ್ಯ ನವಧಾನ್ಯಗಳಂತ ಸಿಕ್ತಾವಲ್ಲಾ. ನವಧಾನ್ಯಗಳೇ ತಂದು ಹಾಕ್ತೀವಿ ಹಾ ಅದೇ ಅಕ್ಕಿ ಎಲ್ಲಾ ಉದ್ದಿ ಕಾಳು ಮಡ್ಕೆ ಕಾಳು ಹೆಸರು ಕಾಳು. ಆಮೇಲೆ ಮತ್ತೆ ಬೇರೆ ತರ ಕಾಳುಗಳು ಆಮೇಲೆ ಕರಿ ಎಳ್ಳು ಇವಿಷ್ ಚಿನ್ನು ಆಡ್ ತಗ್ದಿಡ್ಕೊಂತಿವ್ ದೇವ್ರಿಗಂತಾನೆ ಆಮೇಲೆ ಅದ್ - ಇದನ್ನ ಮಣ್ಣು ಹಾಕಿ ಸ್ವಲ್ಪ ಕಾಳೆಲ್ಲಾ ಹಾಕಿ ಮತ್ತೆ ಮಣ್ಣು ಹಾಕಿ.